ಹಲೋ ಬೆಗೆ ಸೋಕನ್
ಏನ್ ಮಾಡತವ
ಏನಿಲ್ಲೋ ಎಲ್ಲಿ ಬಂದಿ ಏ ಇನ್ನ ಮಾಡಿಲ್ಲ
ಎಲ್ಲಿದ್ದಿ
ಕಾಲೇಜಾ
- -ಕಾಲೇಜ ಒಳಗಿದ್ದೇನ ಯಾರರ ಹಸ್ತಾರಂತೆ ಹೆಂಗ
ಕೆಲಸ ಏನ್ ಹಚ್ಚಿಲ್ಲ
ಏನ್ತರ ಅಂತೆ
ಏನು ಮಾಡಕತಿ
ಏನೇನ ನೋಡಿಕಾ ಕ ಎಲ್ಲ ಈ ಕಾಯಿ ದಷ್ಟು ಊಟ ಮಾಡಿವು ನಾಷ್ಟ ಮಾಡರು ಅವಲಕ್ಕಿ ಹಾ ಅವಲಕ್ಕಿ ಊಟ ಮಾಡಿ ಊಟ ಮಾಡಿ ಗಾಡಿ ಸ ನಡ್ಕೊಂತ ಹೊಂಟೀವಿ ಎಲ್ಲರೂ ನಾನು ನಾಗೇಶು ಆಕಾಶು ಮುತ್ತು ಮಾತ
ಯಶ ನಾಗೇಶ ಏನ ಮಾಡಕತ್ತಾನ
ನಾಗೇಶಿಕ ಮುಂದ ನಡ್ಲತಾರ ಆಕಾಶ್ ನಾಗೇಶ್ ನಡ್ಲತರ ಮುಂದಿ ಈಕಡೇ ಹಿಂದಿದ್ದಾನ
ಹು ಆರಾಮ ಇದಿಯಲ್ಲ
ಆರಾಮಾಗೋಕೆ ನೀ ಎಲ್ಲ ಬೈಕ್ ಬೈಕ್ ಬಂದಿ ನೋಡ್ಕ ಬಸ್ಸಿಗೆ ಬಂದಿ
ಬೈಕ ಇಟ್ಟ ಸರ್ ನಮಸ್ತೆ ರೀ
ಬೈಕ್ನಲ್ಲಿ ಬಂದ ಲ್ಲತ್ತ
ಹಾ
ಹ
ಇನ್ನ
ಯಾರ ಹೋಗಿರ ಶ್ರೀರಾಮ್ ನೀನು ಹೋಗಿರ ಏನ
ಹು ನಾನ ಶ್ರೀಶ
ಹು ಸರ್ ಯಾರ್ ಬಂದಾರ
ಹು ಬಂದಾರ ಈವ ಮುತ್ತು ಸರ್ ಅಷ್ಟ ಬಂದಾರ
ಸರ್ ಬಂದಾರ ಏನು ಹೂ ರೂ ಬಂದವ ಹುಡುಗುರು ಯಾರ ಯಾರ ಬಂದಾರ
ಹು ಹಡುಗುರು ರಮ್ಯ ಶ್ರೀ
ಹಾ ಬರೇ ಆರು ಮಂದಿ ಬಂದರ ಏನ
ಆ
ಅಷ್ಟ್ ಜನ ಬಂದಾರ ಹುಡುಗರೆಲ್ಲಾ ನಾವು ಹೊಂಟಿದೀ ಕಣೊ ನಾಲ್ಕ ಜನ ಇದೀವಿ ಇದೀವಿ ಇನ್ನ ನಿನ್ನೆ ಸಂತೋಷ ಉಂಟಾನೊಬ್ಬ ಮುಂದೇ ನಾಲ್ಕು ಜನ ಇದ್ದೀವಿ ಇನ್ನ ಜನ ಹೊಂಟಿದೆ ನೋಡು
ಎದ್ದು ಬರಿ ಜಲ್ದಿ
ಹುನೋ ನಮಗೂ ಹಾಸ್ಟೆಲಿಂದ ನಡ್ಕೊಂತ ಬರಬೇಕಲ್ಲ
ಒಂದು ದಾರಿ ಮಾಡರಿ ಹಾಸ್ ಇಲ್ಲೋ ಹಾಸ್ ಹಾಸ್ಟೆಲ್ಲ್ಲಿಂದ ಇಲ್ಲಿ ಇಲ್ಲಿಂದ ಕಾಲೇಜಿಗೆ ದಾರಿ ಮಾಡರಿ
ದಾರಿ ಮಾಡಬೇಕು ನಿನ್ನೆ ಸೇರನ್ ಹೇಳೇನಾ ಎಲ್ ಡಾಕ್ಟರ್ ಎಲ್ ಡ್ರಾಕ್ಟರ್ ಇದಕ್ಕ ಬಾಜು ಒಂದ ರೂಮ ಮಾಡರಿ ಇದ್ದೆವು ಮನೆ ಕಟ್ಟವರ ಇದೆವು ಹಾಸ್ಟೆಲ್ ಬಾಜು
ಹು
ಹಾಸ್ಟೆಲ್ ಬಾಜು ಮನೆ ಕಟ್ಟಿ ಒಂದೆರಡ ಹೆಲಿಕ್ಯಾಪ್ಟರ್ ಗುಬ್ಬಾರೋ ನಿಂದ್ರಸ್ತಾರ್ ಇಲ್ಲಿ-
ಹೆಲಿಕಾಪ್ಟರ್ ಗುಬ್ಬಾರೋ ನಿಂದರ್ಸಿ ಆರಾಮ ಸಾರಿನ ಮಾಡ ಬೇಕರಿ ಅದನ ಅದು ನಿಂದ್ರಿಸಿ ಆರಾಮ್ಸೆ ಮಾಡಬೇಕು ನೋಡ ನೀನ ಶ್ರೀರಾನಿಮ್ಮ ಶ್ರೀರಾಮ ಸರ್ ಮಾತಾಡಿದೆ
ಡ್ರಾಪ್ ಸಿಕ್ಕಿಲ್ಲನ್
ನೆನ್ನೆ ಶೀರಾಮ ಹೇಳಿದ್ನೋ
ಹಾ
ನೀನು ಸೇರಾಮ ಎನಂದನ ಕೊನದಾ
ಏನೆಂದ
ಹೆಲಿಕಾಪ್ಟರ್ ತರ್ಸೋವಣಂತ ಅಷ್ಟಲ್ಲ
ಹಲಿಕೊಪ್ಟರ್
ಹಾ
ಎಲ್ಲಿ ತರಿಸ್ಬೇಕು
ಎ ತರ್ತವಾನ ಬುಗಾರ್ ತರ್ತವಾನ
ಹ್ಮ್ ರೊಕ್ಕ ಇದ್ರೆ ತ ತಗೊಂಬ ಇಲ್ಲ ಅಂದ್ರೆ ಬಿಡ ಅಂತಬೇಕಿತ್ತು
ತೈಫಂಡ ರಕ್ಕದ ಮಾಡ್ತಾನ ತಲೆಗೆ
ಹ್ಮ
ಹಪ ರಕ ಎ ಮೌಸ್ತಾನ ಚಲ್ಲನ್ ಮಸೂರು
ನೀನು ಮಾಡ್ಬ ನೀನು ಇಷ್ಟಪಂಡ್ ಹಕ್ಕದ
ಹ ವ ವೆಟನರಿ ಕಾಲೇಜ ನಂದ ಕೆಲಸತಾರ ಆಾ
ವಿನಂತಿ
ಕಲ್ಸಕ್ಕತ್ತಾರೆ ಅದು ಸಲುವಾಗಿ
ಎಲ್ಲಿ
ಅಲ್ಲೇ
ಕಾಲೇಜ್ದಾಗ
ಹಾ
ಇಲ್ಲ
ನೀವೆಲ್ಲಿ ಹಚ್ಚಿರಿ
ನಿನ್ನೆ ಇಲ್ಲ ಅಪ ನಿನ್ನೆ ಬಂದಿಲ್ಲ
ಎಲ್ಲ ಮಣ್ಣು ಏನೋ ಹುಲ್ ಕೆದ್ದ ಕಟ್ಟಿರಂತಾರೆ ಹಾ ಅವ್ರ ಕೆಲ್ದಾಗ ಹತಾರ ಅಂತ ಹೇಳದ ನಿನ್ಿಲ್ಲ ಇನ್ನು ಊರ್ರಿಗೆಲ್ದಾಗ ಹಚಾರಂತ
ಇವತ್ತು ಅಚ್ಚಲ ನಿನ್ನೆ ನಿನ್ನೆ ಮೊನ್ನೆ ದಿಕ್ಕಿಲ್ಲ
ಇನ್ನ ನ್ ಆಯಚಲ್ಲ ಬರ್ತನ
ಹ
ಏನ ನಿಂದೆ ಹೇಳ್ಬೇಕ ನೋಡಪ್ಪ ನಿಂದೆ ಕತ್ತಿ ಹೇಳುವಕಿವಾಗ ಬಿದಾರ್ದದು
ಹಾ ಇದಾರ್ದ ಏನನ್ನು
ನಿವು ಫ್ರೆಂಡ್ಸ್ ಯಾರಾರು ಬದರ್ದಲ್ಲಿ
ಸಂತೋಷನಾ
ಇಲ್ಲ ಅಲ್ಲಿ ನಿಮ ಆಜು ಬಾಜು ಹಣೋದ ಬೆಸ್ಟ್ ಫ್ರೆಂಡ್ಸ್
ಏ ನಾನ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಅದು ನಮ್ ಎಲ್ಲಾ ಫ್ರೆಂಡ್ಸ್ ಕೂ ಹಂಗೆ ಬೆಷ್ಟಟ್ ಗಿಷ್ಟ ಅಂತ ಏನಿಲ್ಲ
ಈಏ ಬಸ್ಟಲ್ಲ
ನಂಗ್ ಬೇಸ್ ಇಷ್ಟ ಅಂತ ಏನ ಬರ ನಾವವು ಎಲ್ಲಾ ಎಲ್ಲಾ ನಮ್ಮ ಫ್ರೆಂಡ್
ಈ್
ಎಲ್ಲರಿ ಅಷ್ಟೇ ಪ್ರೀತಿ ಮಾಡ್ತೀವಿ ಎಲ್ಲರಿೂ ಅಷ್ಟೇ ರೆಸ್ಪೆಕ್ಟ್
ಎಲ್ಲರಿಗೆ ಮಾಡಬಾಡ್ತ ಒಬ್ಬ್ರಿಗೆ ಹೆಚ್ಚು ಮಾಡ್ಬೇಕು ಒಬ್ಬ್ರಿಗೆ ಕಡಿಮ ಮಾಡ್ಬೇಕು
ಒಬ್ರಿಗೆ ಮಾಡ್ದ ಅಂತ ಹೇಳವ್ರರು ಒಬ್ಬ್ರ ಧೋಕಾ ಕೊಟ್ರ ಅ ಮನ್ಸಿ ಯಾರ್ ಚೂಸ್ ಕುಣದ
ಹ್ಮ್ ಹ್ಮ್ ಯಾರ ಹೆಸರುಗಡೆ ಅಲ್ಲಿ ಕೂನ ಆದ್ರೆ
ಅವ್ರೇ ಒಬ್ಬರೇ ಒಂದ ಖಾಲಿ ಮನ್ಷಿನ್ನ ಚೂಸ್ದಾರ ಅಂದ್ರ ಹೃದಯ ಹೃದಯ ಚೂರ ಆಯ್ತದ
ಫೋನ್ ಮೇಲೆ ಮಾಡ್ತಾರಿಲ್ಲ
ನಮ್ ದೋಸ್ತಾರ ಹತಿದೆ
ಹ್ಮ್
ನಮ್ಮ್ಊರ ಬಾರ್ಗ ಮಾಡ್ತ ಬ ಆಗನ
ಯೋಗನ ಅಷ್ಟೆ
ಹ್ಮ ಅವ್ರ ಹತಾ ಇರ್ತಾರಮಸ್ತ ೆಂಡ್ಸ
ನೀನು ಹಚ್ಚಲ್ಲ ಅವರೇ ಹಚ್ತಾರೆ
ನಾನೇ ಹಸ್ತೇನೆ ಅವಾಗ ಅವಾಗ
ಆಗವ ಗವಾಗ
ಹ ಸ್ಪ ಅ ಅಟಸ
ನನು ಆಟೋಪ್ಪ
ಹ್ ನಾವ್ ಬೇಕಾ ನಿನ್ಂತಿದವ ಬಸ್ ಇಂತ ಗಾಡಿ ಕೈ ಮಾಡತ್ತ ಒಂದ್ವಿ ನಿೋಗ್ಯವ ಹ್ಮ
ಎದರಲ್ಲೂ ತಿಲ್ಲಿಿ ಖರಾಬ ಅದು
ಹಾ ಗಾಡಿ ಕೈ ಮಾಡ್ ಬರ ಅಂದ್ರ ಗಾಡಿನ ಆಟೋ ಹಲಕಕ್ಕ ಇಲ್ಲ ಬಲ್ಲ ಶ್ರಿರಾಮ್ ಸ್ಟೇಪಣದಾಗಲ್ ಗೊಬಾರ ಮನ ಎಲ್ಲ ಕಡಸವನಾ
ಹ್ಮ
ಇಮ್ಮ ಹಾಸ್ಟೆಲ್ ಕ್ಯಾಂಟೀನ್ ಆಗದ
ಹ್ಮ
ಅದೇ ಶ್ರೀರಾಮೆ ಕಡ್ಸತಂತ ನೋಡ್ರ ಶ್ರರ್ ಅವನ ಹೆಸರೇ ಕೋತಾನಂತ ಕಡಸು
ಚಲೋ ಅದೆಲ್ಲ ಮತ್ತೆ
ಕ್ಯಾಂಟೀನ್ ಕಟ್ತಾನಂತ ಕ್ಯಾಂಟೀನ್ ಕಾಸ ಅದ್ರಾಗ ರ ಇ ಮಾಡ್ತಾನಂತ
ಕ್ಯಾಂಟೀನ್ದಾಗ ಏನೇನ್ ಇಡ್ತಾರಂತ
ಚ್ಣಿಂದ ಎಲ್ಲ ಊಟಣ
ಅದೇಏನು ಪಿಜ್ಜಾ ವಿಜ್ಜಾ ಬರ್ಗರ್
ಹಾ
ನಮ್ಗ ಫ್ರೀ ಇಲ್ಲ
ಹಾ
ನಮ್ಗೆ ಫ್ರೀ ತಿನ್ಿಸ್ಬೇಕಂದ್ರೆ
ಇಲ್ಲ ಅಲೋರಿಯಾ ಫ್ರೀ ಅಂತ
ಎಲ್ಲಾರಗ
ಎಲ್ಲಾ ಬಡವರು ಶ್ರೀಮಂತರ ಏನಿಲ್ಲ ಎಲ್ಲರಿ ಿ ಯಾರು ಬೇಕಾದ್ರೆ ಅದ ಬಂದು್ ಊಟ ಮಾಡ್ಕೊಂಡ್ ಹೋಗ್ಬೋ
ಹ ಹಾದ್ರೆ ನಾವುಿ ಬರ್ತೀವಿ
ಎಲ್ಲರಿ ಫ್ರೀ ನೋಡ ಯಾರು ಊಟ ಮಾಡ್ಬ
ಆಯ್ತ ಆಯ್ತ್ು ಮಾಡಣ ಜಲ್ದಿ ಬರ್ತೀವಿ ನಾವವು
ಬರ್ದ ಸ್ಟೇಫನ್ ರಕ್ಕ ಮಾಡ್ತಾನ ಅ ಎಲ್ಲೇ ಯಾನಾ ಕಡಿಸಸ್ತಾನಂತ
ಮಾಡಡನ್
ನ ಕ್ಲಾಸ್ ಐತ ಆರಗತೆೆ ಮಾರ ಇದಿದಾನ ಹಬನ ಕುಂತಿದೆ ಹ್ಮ್್ಮ ಹಾ ಪ್ರವಾಸಕ್ಕೆ ಯ ಮಾಡಿದೆ ಪ್ಲಯಾನ್ ಮಾಡಿದೆ ಅಲ್ಲ ಪ್ರವಾಸ ಬ ನಯ ಬರ ಪೂಜಾ ಮಾಲಿಕರ ಬೆಟ್ಟಕ ಬರ
ಬೆಟ್ಟಕ್ಕೆ ಬಿಟ್ಟಿಗೆ ಬೇಡ ಹೋಗಿದ್ರೆ ದುಬಯೋಗಂ
ದುಬೈದಾಗ ಏನದ ನೋಂತಾರ ಶುಿಕ
ದುಬೈ ನೀನು ನೋಡಿಲ್ಲ ದುಬೈ
ಯೂಬಾಯ ನೋಡಿಲ್ಲಪ್ಪನಾ
ನೋಡ್ಬೇಕು
ದುಬಾಯ ಅರಿ ಅಂತದ ಏನಾದಲ್ಲ ಅದೆ
ಏನೇನಾದ ಬೇಟೆದಾಗ ಏನದ
ಹ್ಮ್ ದುಬೈದಾಗ್ ಎಲ್ಲ ಭಾರೀಅದ
ಮತ್ತೆ ಚುಲೋ ಚುಲೋ ಆಲ್ಲ ಸಿಗಿತಾರ ನಿನ್ಗ
ಅಲ್ಲ ಮೀಟ್ ಭಾರಿ ಸಿಗ್ತದಲ್ಲಾ ಅ ನಿಮ್ದ ಮಂದಿ
ನೀಟಾ
ಇಲ್ಲಾ ಮಂದಿ ಮಂದಿ ಕದ್ ನಿಮ್ ದುಬೈ ನೆ ತಿಂತೀರ ನೋಡ್ ನೀವ್ ಊಟ ಮಾಡ್ತೀರಿ ನೋಡ್ರರು
ಹ್ಮ.
ಹಾ ದುಬೈದಾಗ ಭಾರಿ ಸಿಗ್ತುದಲ್ಲ ಅಂದ್ಯಾ
ಹ್ಮ್ ಅಲ್ಲಿ ದೊಡ್ಡ್ದ ಇರ್ತದ.
ಹಾ ದೊಡ್ ದೊಡ್ಡ ಇರ್ತಾವ್ ನೀವ್ ನಮ್ಮಲೆೆಲ್ಲ ಸೆಣ್ ಸೆಣ್ಣ ಇರ್ತವ ಅಲ್ಲ ಎಲ್ಲ ದೊಡ್ಡ್ ದೊಡ್ವ ಇರ್ತಾವ್
ಒಂಟೆದು ಮತ್ತ ದನದ್ದು ಇರ್ತದಲ್ಲಿ
ಹಾ
ಹೇಳು
ಮತ್ತೇನ್ ನಡ್ದದ
ಇಲ್ಲಾಪ್ಪ ನಿಮ್ದೆ ನೋಡ್ಬೇಕು
ನಮ್ದೇನ್ ಇಲ್ಲ ನೋಡ್ರಿ ಎಲ್ಲ ನಿಮ್
ನಿನ್ನೆಂದು ಬಂದದ ರೊ
ಹಾ
ಸ್ಟೇಫಂಡಿನ್ನ ಆಗಿಲ್ಲ ಹಾಕ್ಸತನಂದಾರ
ಹಾ ರಮೇಶಾನು ಆರ್ ತ ಆರ್ ತಾರೀಕಿಗ ಹಂಗ ಹಾಕಸ್ಗಂಡನ ಅದು ನೀ ಸೈನ್ ಎಲ್ಲ ಮಾಡ್ಸ್ಬೊಂತ ಸೈನ್ ಮಾಡಿದ್ಯಲ್ಲ
ಮಾಡಿದ್ನಿ
ಹೂ ಎಷ್ಟಾಗಿದೆ ಅಮೌಂಟ್
ನಾಲ್ಕು ಸಾವಿರ ಅಷ್ಟೇ ಆಗಿದ
ನಾಕ್ ಸಾವಿರ ಅಂದೆ ನಾಕ್ ಸಾವಿರಾಗ್ಯಾವ
ಹ್ಮ್ ಹ್ಮ್
ನಮ್ಮದು ನಾಲ್ಕು ಸಾವಿರೆ
ಚೊಲೋ ಆಯ್ತಲ್ಲ ಇನ್ನೇನ್ ಹೇಳ
ಹಾ
ಹೇಳೋ
ಹೇಳ್ಬೇಕೋ ಲೇ ಎಲ್ಲ ನಿಮ್ದೇ ಅದ ನಮ್ದೇನಿಲ್ಲ
ನಾನೇ ಹೇಳ್ಬೇಕೇನೆಲ್ಲ ಸದಾ
ಹ್ಮ್
ಅಸೈನ್ಮೆಂಟ್ ಬರ್ದಿಲ್ಲ ಮೇಡಮ್
ಎರಡು ಮೂರು ದಿನ ಅವ್ರದ ಏನು ಪೇಪರ್ ತಗೊಂಡಿಲ್ಲ ಏನು ಬರ್ದಿಲ್ಲ ಏನು ಮಾಡಿಲ್ಲ ನೋಡಿ ನಾ
ಜಲ್ದಿ ಮಾಡ ನನ್ಗ ಭಿ ಕಳ್ಸ ನಾನು ಬರೀತೀನಿ ನಿನ್ ನೋಡಿ
ಹ್ಮ್ ನ ಯಾರ ಯಾರ ಹುಡುಗರು ಬರದಂದ್ರ ಅವ್ರ ನೋಡ್ ಬರೆದೇ ನಾವ್
ಹ್ಮ ಮತ್ತೆ ಏನ್ ಮಾಡ್ಬೇಕಿನ್ನ
ಈ ಮೇಡಮ್ ಅವರ ಏನ್ ಬರಸ್ತಾರ ಅದನ್ನೋಡಿ ಬರದೇ ನಾವ್ ಮತ್
ಹಾ ಆಯ್ತು ನಾನ್ ಮಾಡ್ತೇನೆ ನಿಂದರು ಇವಾಗ
ಹಾ ಆಯ್ತು